ಹಲೋ ಏ ಮಾಡತಪ್ಪ ಲಿಯಾ
ಇದ್ದ್ಯಪ್ಪಾ ಇವಾಗ ಏನೇ ನಷ್ಟ ಐತೆ
ಹ್ಮ್
ಇವಾಗ ನಾ ಅಷ್ಟ ಆಯ್ತ ಹಂಗೆ ಇದ್ದೇನ ಸ್ವಲ್ಪ ಕೆಲಸ ಮಾಡೋಣ ಅಂತ ಹಂಗೆ ಕೂತಿದ್ದೆ
ಏನ್ ತಿದೆ ನಾಷ್ಟಕ್ಕೆ
ಏನ್ ಕಷಿ ಏನಮ್ಮ ಬಡರ್ದು ಏನಪ್ಪಾ ಉಪ್ಪಿಟ್ಟು
ಏ ಉಪ್ಪಿ ಉಪ್ಪಿಟ್ಟ ಉಪ್ಪಿಟ್ಟ ಅಂದ್ರೆ ಮಚ್ಚ ನಿಂಗ ಗೊತ್ತಾಗಲ್ಲ ಮಚ್ಚ ಅದು ಅದ ಒಂದ್ ಇದು ಗತ್ತೆ ಬೇರೆ ಅದ್ರದದು ನಾಷ್ಟ ಅದ
ಏ ಏನ್ ಮಾಡಣ್ಣ ಬೇಡ ಅಂತ ಹೇಳ್ದ ಏನು ಇಲ್ಲ ಆಮ ಮಧ್ಯಾಹ್ನ ಏನ ಮಾಡ್ಕೊಳೋಣ ಇವಾಗ ಉಪ್ಪಿಟ್ಟ ಉಪ್ಪಿಟ್ಟ ಅಂತ ಹೇಳಿದ್ರು ಅದಕ್ಕೆ ಉಪ್ಪಿಟೆ ತಿಂದೇ ಹಂಗೆ ಇದ್ದೆ ಏನ್ ಮಾಡೋಣ ಅಂತ ಈ ಸೋಮವಾರ ಬರ್ತಯ ಶಾಲೆಗ ಸೋಮವಾರ
ಹ ಸೋಮಾರ ಆಯ ಬರ್ತನ್ಲಿ ಅಸೈನ್ಮೆಂಟ್ ಕೊಟ್ಟ ಚ್ಚಗ ಕೊಡ್ಬೇಕಾ
ಅದ ಅದಕ್ಕೆ ನಮ್ದು ಹಂಗೆ ಅಂಕಗಳು ಮಾಡ್ಬೇಕಾಯ್ತಲ್ಲ ಅದು
ಯಾವ್ದ್ರ ನೋಡ್ತಿ ಈಗ
ಎಲ್ಲ
ಮಣೆ ನೋಡ್ಲಿದೆ ಅಲ್ಲಿ ಬಂದಿದ್ದು
ಬಂದಿಲ್ಲ ಏನಿಗೆ ಬರ್ಲಿ ಮೊನ್ನೆ ಏನಿಗೆ ಬಂದಿ ಅಂತ ಇಲ್ಲ ಇಲ್ಲ ಬಂದಿಲ್ಲ ಅದಕ್ಕೆ ಈ ಸೋಮವಾರ ಬರೋಣ ಅಂತೇಳಿ ಎಲ್ಲಾ ನೋಡಾಕ್ಬಿಟ್ಟು ಟ್ಟ ಹೋಗ ನೋಡ್ಕೊಂಡು ಬಂದ್ಬೋಡೋಣ ಅಂತ ಇದ್ದೀನಿ
ನಾನು ಈಗ್ ನಷ್ಟ ಮಾಡ ಬಂದೆ ದೋಸೆ ಮಾಡಿದ್ರು ದೋಸೆ ಚಟ್ನಿ
ಹ್ಮ ಹಾ
ಹುಡುಗರು ಮನೆಗ್ ಹೋಗಿರ್ತಾರಲ್ಲಾ
ಅದೇ ಅಲ್ಲೇ ಎಲ್ಲಾ ಇ ಬಿಟ್ಟವ್ರ ಎಲ್ಲಾ ಊರ್ ಹೋಗಿರ್ತಾರ ಎಲ್ಲಾರನು
ಇಲ್ ಕೇಳಿಲ್ಲ ಅಂದ ಅದಕತ್ತಲ್ಲ ಇವತ್ತು ದೋಸೆನ ಮಾಡ್ಬೇಕ್ರ ಇವಾರಾ
ಹಾ ಹಾ ಹಾ
ಪಲ್ಲೆ ಮಾಡ್ತವರು ಮಚ್ಚೆ
ಹಾ
ಆ ನನ್ ಮಕ್ಳ ಮಾಡಿಲ್ಲವ ತ್ಯಕಿಂಗ್ ಗೊತ್ತಲ್ಲ ಜನ ಕಡಿಮೆ ಅವ್ರ ಅಂದ್ರು ಮಾಡಿಲ್ಲ
ಹ ಅದೇ ಅದೇ ಆಲೂಗಡೆ ಇಲ್ಲಾಂದ್ರೆ ಅದ ತಪ್ಪ
ಅದೇ ಅದೇ ಆಲೂಗಡ್ಡೆನೇ ಪೋ ಟಾಟೆ ಅಂತ ಏನದ ಆಲೂಗಡ್ಡೆನ ಅದು ಹ್ಮ್ ನಿಮ್ಡೆ ಬಟಾಟೆ ಏನತಾರಲ್ಲ ಆಲೂಗ ಎಂತಾರ ಹ್ಮ್
ನಿಮ್ದ ದಿನ ಆ ಕಡೆ ಮಹಾರಾಷ್ಟ್ರ ಬ ಮಹಾರಾಷ್ಟ್ರ ಕಡೆ ಬಟಾಟ ಅಂತೇಳ್ಸರ್ ಅದನ್ನ
ಹ ಹೌದು ಅದು ಅಂದ್ರೆ ನಮ್ದು ಅದೇ ಇದು
ಉತ್ತರ ಕನ್ನ ಹ ಉತ್ತರ ಕನ್ನಡ ಹಂಗೆ ಹೇಳದದ ನಾನುಯ ನಾನು ಇದಕ್ ಊರ್ಗ್ ಹೋಗ್ಬೇಕಾಯ್ತ ಈ ನೂರು ಗ್ ಹೋಗ್ಬಿಟ್ರೆ ಅಲ್ಲೇ ಇದೋಗ್ಬೇಕಾಗತ್ತೆ ಒಂದ್ ತಿಂಗ್ಳ ಒಂದ್ ವಾರ ಹಂಗ್ ಎರಡ್ ವಾರ ಅಲ್ಲೇ ಆಗತ್ತ ಮತ್ತೆ ಇವ್ರ ಮಧ್ಯದಲ್ಲಿ ಏನಾದ್ರು ಹಿಂಗೆ ಪರೀಕ್ಷೆದೆ ಬನ್ನಿ ಅಂತೇಳಿದ್ರೆ ಮತ್ತೆಲ್ಲ ಬರೋದು ಯಾರ ಅಂತೇಳ
ಹ್ಮ್
ಈ ಇದಾಗತ್ತಲ್ಲ ಲ್ಯಾಬ್ ಲ್ಯಾಬ್ ಪರೀಕ್ಷೆಗಳ ಆದಮ್ರಲೆ ಒಂದು ಒಂದ್ ವಾರ ರ ರಜಾ ಇದೆಯಲ್ಲಾ
ಹಾ
ಆ ಒಂದ್ ವಾರ ರಜಾ ಹೊಳ್ಟೋಗ್ಬಿಡ್ತೀನಿ
ಹಾ
ಸಿದ ಎಕ್ಸಾಮ್ಗೆ ಬರ್ತೀನಪ್ಪ ಮತ್ತ
ಈಗಿದೆ ಅಂದ್ರ ಏನಂತಾರ ನಿಮ್ ಅಜ್ಜ ಅಜ್ಜಿ ಊರಿಗ ಹೋಗೋದು ಹೇಳಕ್ತೇನೆ ಈಗ ಹ್ಮ್ ಇಲ್ಲಿರದು ಸ್ವಂತ ಮನೇನ ಅಲ್ಲ ಅಂದ್ರೆ ಮನೆಯ ಅಪಾರ್ಟ್ಮೆಂಟ ಅಲ್ಲಿದ್ರ
ಏ ಮಾನಲ್ಲ
ಮನೆ ಅಂದ್ರೆ ಮುಗ ತಪಸ್ರೀ ಮಂತ್ರ
ಹ ಏನ್ ಶ್ರೀಮಂತರು
ಶ್ರೀಮಂತರ ಅಂದ್ರೆ ಆ ಜಾಗದಲ್ಲಿ ಇರೋ ಹ್ಮ್
ಹ ಮನೆ ಕಟ್ಸಕ್ ಸಾಲ
ಸಾಲ ಸಾಲ ಮಾಡಷ್ಟರ ಶಕ್ತಿ ಇದೆಯಲ್ಲ
ಹಓ ಸಾಲ ಮಾಡೋ ಶಕ್ತಿ ಅಂದರೆೆ
ಹತಿದ್ರುನು ಶ್ರೀಮಂತ್ರವ್ರು ಹೆಚ್ಚು ಕಡಿಮೆ ಹ್ಮ್
ಹ ನಾವ್ ಏನಪ್ಪ ಎಂಬತ ಲಕ್ಷ ಇದೆ ಅದ್ ತೀರ್ಸೋಕ್ ಹೋಗಬೇಕತ್
ನೀ ಇದಲ್ಲ ತೀರ್ಸಾಕ
ಹ್ಮ್ ನಾನ್ ಇದೀ ಇದಿ ಎಲ್ಲಿ ಹೋಗ್ತೀನಿ ಇಲ್ದೇರ ಎಲ್ಲಿ ಹೋಗ್ಬೇಕಾ
ಹ್ಮ್ ಎಲ್ಲ ಮಚಿ ನಿ ಆರಾಮ್ಸ ತರ್ಸ ನನ್ಗ ಅದು ಎಡಗೈ ಕೆಲ್ಸ ಅದ
ಹ್ಮ್ ಹೌದ್ಲೇ ಹೌದ್ಲಲೆ ಏನ ಹಿಂಗ ಚಿಟಕೆ ಹೊಡದಷ್ಟ ಬಂದ್ಬಿಡ್ತ ನೋಣತ್ತ
ಮಚೆ ನೀ ಎಲ್ಲ ಬಿಟ್ಟು ನಮ್ ವಿದ್ಯಾಲಯಕ್ಕೆ ಎದಗ್ಕ್ ಬಂದೆ ಸುಮ್ನೆ ನೀ ಸ್ವಲ್ಪ ಚೆನ್ನಾಗಿರ ಎಲ್ಲ ಸಿ ಎ ಮಟ್ದು ಹೋಗ ಅಂದ್ರೆ ಅದ
ಬೇರೆ ಕಾಲೇಜ ಸಿಗ್ತೇ ಕಷಿ ಅದೆಲ್ಲ ದಸರಿ ಅದೆಲ್ಲ ದೂರ ಆಗ್ತೈತ ನಂಗ ಹೋಗಕ್ಕ ಇದ ಹತ್ರ ನಂಗೆ ಹೇಳಕ್ ಹೋದ್ರೆ ಈಗ ಬೇರೆ ಕ ಬೇರೆ ಶಾಲೆಲ್ಲ ಇಟ್ಕೊಂಡ ಅ್ರ ನಂಗ ತುಂಬಾ ಇದ್ ಮಾಡ್ಬೇಕಾಯ್ತು ಹೋಗ್ಬೇಕಾಯ್ತಾ ಇವಾಗ ಏನೆ ನಂಗ ಶಾಲೆ ಹೋಗ್ಬಿಟ್ಟು ಬರಕ್ಕೆೆ ಸುಸ್ತ ಆಗತ್ತ ಇನ್ ಅಲ್ಲೆಲ್ಲ ಹೊ ವಂಟ್ ಬಿಡಿದ್ರೆ ಅಷ್ಟೇ ನಾನುಂತೂ ಅಲ್ಲೇ ಎಲ್ಲ ಏನೋ ಮಾಡ್ಕೊಂಡರು ಅಲ್ಲೇ ಇರಬೇಕಾಯ್ತ ನಂಗೆ ಅದಕ್ಕೆ ನಂಗೆ ಇದೇ ಇದೇ ಈಜಿ ಇದ ಇದದೆ ಹತ್ರ ಅಂತ ಈಕ್ಕೆ ಬಂದ್ಬಿಟ್ಟೆ ನಾನ
ಇನ್ನೊಂದು ಶುಲ್ಕನುೂ ಕಡಿಮೆ ಬಿಡ ಹಂಗೇನಲ್ಲ
ಹ ಅದು ನಿಜ ಅಲ್ಲೆ ಅಲ್ಲ ಹೆಂಗಿದ್ರೆ ಬಿಡು ನಮ್ದ್ ಹೆಂಗಿದ್ ಇದಲ್ಲಾ ಹೆಂಗ ಹೋದ್ರರು ನಮ್ಗೆ ಒಂದೇ ಒಂದೇ ಕಟ್ಟ ಬೇಕಾಯತು ಒಂದೇ
ಅದೇ ಅ ಈ ಹಂಗಲ್ಲ ಅಂದ್ರೆ ಇಲ್ಲಿ ನೀ ಅಂದ್ರೆ ಇನ್ನಾವ್ ಬೇರೆ ಕಾಲೇಜ್ ಹೋಗಿದ್ರ ಅಂದ್ರೆ ಬರೆ ಕಾಲೇ ಇದಕ್ಕಿ ಸ್ಲ್ ಚೆನ್ನಾಗಿರ ಕಾಲೇಜಗೋದ್ರ ಮತ್ತೆ ಅ ಎಸ್ ಎನ್ ಕೂಟ ಸಿಗೋದು ಸ್ವಲ್ ಕಷ್ಟ ಅನ್ಕೋತಿನನೆ
ಹ್ಮ್ ಹೆಂಗಿದ ನಂಗೆ ಇಲ್ಲಿ ಸಿಕೈತಲ್ಲ ಅದು ಅದು ಐವತ್ತು ಸಾವಿರ ಅಂತೇಳಿ ಅದಕ್ಕೆ ನಮ್ಮ ಅಪ್ಪ ಡ್ಕೊಂಡಿದ್ದ ಓಕೆಪ್ಪಾ ಹೋಗ ಏನಾಗಲ್ಲ ಹತ್ರಾನೇ ಇದೆ
ಹ್ಮ್
ನಮ್ಮ ಜಾ ನಮ್ಗೆ ಗೊತ್ತಿರೋರು ನಮ್ಮ ಮತ್ತೆ ಎಲ್ಲ ಇಲ್ಲೇ ಓದಿದ್ದು ಅದಕ್ಕೆ ಅವ್ರಿಗೆಲ್ಲ ಕೇಳಿದ್ರೆ ಹೆಂಗಿದೆ ಕಾಲೇಜ್ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತೇಳಿದ್ರು ನಮ್ ಗೊತ್ತ ಗೊತ್ತಿರಾ ನಮ್ ರಿಲೇೇಶನ್ ನಮ್ ಗೊತ್ತಿರ ಅಲ್ಲಿ ಇಬ್ಬರು ಮೂರ್ ಜನ ಇಲ್ಲೇ ಹೋದವ್ರ ಅವರು ಇಡ್ಕೊಂಡಿ ಚಂದ ಹ ಚೆನ್ನಾಗಿದೆ ಏನಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ರ
ಹ್ಮ್
ಅದಕ್ಕೆ ನಾನು ಬಂದಪ್ಪ
ನಂದು ಏನ್ ತಳ ಬಿಡೋ ಗೊತ್ತಿಲ್ಲ ಸುಮ್ನೆ ಬಂದಿ ಆದ್ರೂ ನಂಗೆ ಮೊದ್ಲಿಗೆ ಇತ್ತು ಪಸ್ಟ್ ಆತ್ತಪ್ಪ
ಹಾ
ಪಶ್ಚಾತ್ತಾಪ ಆ ಇತ್ತು ಈಗೆಲ್ಲದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಮೊದ್ಗೆ ಎತ್ತ ಆದ್ರೆ ಹೋಗ್ಲಿ ಬಿಡು ಶುಲ್ಕ ಕಡಿಮೆ ಆಗಿದಲ್ಲ ಹೆಂಗಿದ್ರರು ವಸತಿನ ಇರ್ತೇನೆ
ಲ್ಲ ಬೇರೆಯವರು ಅಲ್ಲ ನೋ ನಂಗ ಬೇರೆಯವರ್ಗೆಲ್ಲ ಮೂರ್ ಲಕ್ಷ ವರ್ಷಕ್ಕೆ ನಮ್ದು ಎರಡೇ ಲಕ್ಷ ವರ ಏ ನಾಲ್ಕು ವರ್ಷಕ್ಕೂ
ಹ್ಮ್ ಅದೇ ಇನ್ನೊಂದು ಇದು ಅಂದ್ರೆ ಅ ಶಾಲೆ ಆದ್ರ ಹಂಗ ನೋಡಿದ್ರಿ ಇಪ್ಪತ್ತ ಸಾವಿರ ಕಡಬೇಕಲ್ಲ ಶುಲ್ಕ ಮ್ಯಾಲಿಂದ ಇ ಇಪ್ಪತ್ತೈದು ಸಾವಿರ ಕಾಲೇಜ್ ದವರು ತಗೋತವ್ರ
ಹ್ಮ್ ಅದು ಕಾಲೇಜ್ ಅವರೆಲ್ಲ ಏನೋ ಫೀಸ್ ಅದೆಲ್ಲ ಎತ್ಕೊಂತಾರ ಅದಲ್ಲಿ ಅದದೆಲ್ಲೇ ಕೊಡ ಕೊಡ್ಬೇಕು ಏ
ಅದ ಅದೇ ಅದ್ರಕ್ಕಿಂತ ಜಾಸ್ತಿ ಇದೆ ಅತ್ ಅನ್ಸತ್ ನಾ ನಮ್ಮ ಈ ಅಂದ್ರೆ ನಮ್ಮ ಮ ಅಕ್ಕನ ಕಾಲೇಜ ಅಲ್ಲ ಅಂದ್ರೆ ನಮ್ಮ ಅಕ್ಕನ ಫ್ರೆಂಡ್ ಅದು ಇದಾರಲ್ಲಾ
ಹಾ
ಬರಿ ಇಪ್ಪತ್ ಸಾವಿರ ಕಟ್ತಾರ ನಿಂದ ಹೆಂಗ ನಿತ್ ಜಾಸ್ತಿ ಆಯತ ಅ್ರ ಆಮೇಲೆ ನೋಡ್ತಿನಿ ಅದೇ ನೋಡ್ನಲ್ಲ ಅವಾಗ ಗೊತ್ತಾಯ್ತು
ಏ ನಾನು ನೀನು ಕೇಳಿದ್ಕೆ ನಾನು ಕೇಳ್ದ ಕಾಲೇಜ್ ಇದು ಗೋರ್ಮೆಂಟ್ ಪ್ರಕಾರ ಇಷ್ಟೇ ಕಟ್ಟಬೇಕು ಇಪ್ಪತ್ತು ಸಾವಿರ ನೀವು ಎಕ್ಸ್ಟ್ರಾ ಏನಿಕನ್ನಂತಾದ್ರೆ ಆ ಯಮ್ಮ ಹೇಳ್ದಲ್ಲ ನೀವು ಪರೀಕ್ಷೆ ಬರೀಬೇಕಾ ಬುಕ್ಸ್ ಎಲ್ಲ ಕೊಡೋದು ಮತ್ತೆ ಈ ಥರ ಬೇರೆ ಎಲ್ಲ ಲ್ಯಾಬಲ್ಲಿ ಇರ್ತಲ್ಲ ಆ ಲ್ಯಾಬ್ ಮೇಂಟೆನೆನ್ಸ್ ಮಾಡೋದು ಎಲ್ಲ ಇದೆಲ್ಲ ಬಂದ್ಬಿಡ್ತೈದೆ ಸರ್ ಅದಕ್ಕೆ ಅದಕ್ಕೆ ಇಷ್ಟ ಆಗಿರೋದು ಮತ್ತೆ ಈಗ ಅದಲ್ಲ ಹದಿನೈದು ಸಾವಿರ ಅದಕ್ಕೆ ಹೋಗುತ್ತಂತೆ
ಒಟಿ ಕಳೊದು ಹದಿನೈದು ಸಾವಿರ ಮಚ್ಚ ಅದ್ರಲ್ಲಿ ಏನಿದೆ ಮುಚ್ಚೆ ಆದ್ರ ಬ್ಯಾಡ ಬೇಡ ನಮ್ಗೆ
ಅದೇ ನ ಬೇರೆ ಹೇಳ್ತರಲ್ಲಾ ಬೇಡ ಬೇಡ ಅಂತ ಹೇಳಿದ್ರು ಈಗ ಕಟ್ಬಿಟ್ಟಿದ್ದೀರಾ ನೀವೇನು ಅದ ವಾಪಸ್ಸು ಕೊಡಲ್ಲ ಅಂತ ಅದನ್ನ ಕಟ್ಬಿಟ್ಟಿರೋದು ಕಟ್ಬಿಟ್ಟಿರೋದು
ಸುಮ್ಮ್ನೆ ಅದು ಈಗ ಅಂದ್ರೆ ಮಚ್ಚೆ ಈಗ ಅಂದ್ರೆ ವರ್ಟಿಕಲ್ ಇದೆ ಅಲ್ಲ ಅದು ಇಲ್ಲಾರ್ದ ಡಿಗ್ರಿದು ಸರ್ಟಿಫಿಕೇಟ್ ಬರ್ಲೆನಾ
ಅದ ಏನು ಬರಲ್ಲ ಅದು
ಅಂದ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಬರ್ತಾ ಇಲ್ಲ ಏನ ಇಲ್ಲ ಅದು ಉಪಯೋಗಿಲ್ಲ ಅಂತ ಹೇಳ್ತೀಯ
ಅದ್ ಏನಕ್ಕೂಬ ಉಪಯೋಗನಲ್ಲಿ ಅದೇಏನು ಸುಮ್ಮ್ನೆ ಅದ ಹೆಸರು ಏನಿರೋದು ಅದು ಆಕ್ಚುಲಿ ಅದ್ನ ವರ್ಟಿಕಲ್ ಅಂತ ಕರಿಲ್ಲ ನಿನ್ನ ಅದು ಎಬಿಲಿಟಿ ಎನೌನ್ಸ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ನೀನು ಒಳಗಡೆ ಇರ್ತಲ್ಲ ಈಗ ಬೇರೆ ಈಗ ನಲ್ಲಿ ಓದೋದ್ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕಲ್ಲ ಆತರ ಅದು ಈಗ ನಮ್ಗ ಈ ಯೋಗ ಯೋಗ ಎಲ್ಲ ಇದಿಯಲ್ಲ ಯೋಗ ಬೇರೆ ಎಕ್ಸ್ಟ್ರಾಗಲತಾ ವರ್ಟಿಕಲ್ ಅಂತದೆ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಇವ್ರು ಇವ್ರೇ ಕೂತಿ ಹೇಳ್ಕೊಡ್ಬೇಕ ನಮ್ಗ ಏನೇನು ಮಾಡಬೇಕು ಎಲ್ಲ ಅಂತ ಈಗ ನ ನಂಗ್ ಗೊತ್ತಿರ ಬೇರೆ ಬೇರೆ ಇದಲ್ಲಿ ಹೋಗ್ತಾರಲ್ಲ ಶಾಲೆಲ್ಲ ಅವರು ಕೇಳ್ರೆ ಇಂಥದ ಇದಿಯ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಮೊದಲೇ ಸರಿ ಕೇಳ್ತಾರೆ ಅಂತ ಇದ್ರೆಸ್ರೂ ಅವ್ರಿಗೆಲ್ಲದೆಲ್ಲ ಇಲ್ಲ ಇಲ್ಲ ಅ ಅವ್ರಿಗೇನೋ ಬೇರೆ ಬೇರೆ ಇದಿದೆ ಇದಲ್ಲಿ ನಮ್ಗೆ ಇದೆಯಲ್ಲ ನಮ ವರ್ಟ್ಟಿಕಲ್ ಅಂತ ಇರೋದಲ್ಲಿ ನಾಲ್ಕ್ ಆಪ್ಷನ್ ಇದೆ ಒಂದು ಇದು ಇನ್ನೊಂದು ಡೇಟಾ ಏನೋ ಬೇರೆ ಬರ್ತಾ ನಾಲ್ ನಾಲ್ಕಿದೆ
ಹ್ಮ
ನಾನು ನಾನು ನೋಡಿದೆ ಸ್ವಲ್ಪ ನೋಡಿದೆ ಏನೇನಿದೆ ಅಂತ ಅದನ್ನ ನಾವೆಲ್ಲ ನೋಡಿದ್ರೆ ಏನ್ ಏನಿದೆ ಗೊತ್ತಾ ಅದ್ರಲ್ಲಿ ಒಂದ ಇದೆ ಡೇಟ ಅನಾಲಿಸ್ಟಿಕ್ ಪೈತನ್ ಅಂತ ಅದು ಮಾಡ್ಸಿದ್ರೆ ನಮ್ಮ್ ಫ್ಯೂಚರ್ ಫ್ಯೂಚರ್ ಗೆಷ್ಟು ಒಳ್ಳೇದಾಗ್ತೈ ಗೊತ್ತ ನಮ್ಮ ಭವಿಷ್ಯಕ್ಕೆ
ಅವ್ರ ನ ನಮ್ಮ ಅಲ್ಲ ನಮ್ಮ್ ಭವಿಷ್ಯದಿಂದ ಅವ್ರಗ ಏನರ್ತದ ಅವ್ರಗೇನ್
ಏ ಅವ್ರ ಏನ್ ಗೊತ್ತಾ ಹಂಗಲ್ಲ ಹಂಗಲ್ಲ ಈಗ ಅದು ಕೇಳ ಕೊಡ್ಬೇಕಂದ್ರೆ ಅದಕ್ಕೊಂದು ಟೀಚರ್ನ ಹುಡ್ಕ್ಬೇಕಾ ಅವ್ರಗ ಅದು ಗೊತ್ತಿರ್ಬೇಕಾ ಈಗ ಇದಂದರೆ ಯಾವನಾದ್ರೂ ಏ ಹೇಳ್ಕೊಡ್ತಾರ ನಿಂಗೆ ವರ್ಟಿಕಲ್ ನಲ್ಲಿ ಬರ್ತಾರೆ ಸುಮನೆ ಕೂತಾರೆ ನಮ್ಗೆ ಕೊಟ್ಬ ಬಿಡ್ತಾರೆ ಮಾಡ್ಕೊಳ್ರಿ ಅಂತ ಹೇತಾರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಏನಿದೆ ಅಂತ ಸೊ ಈಗ ಅದೇ ಅದೇ ಜ ಈಗ ನೀ ಹೇಳ್ಕೊಬೇಕಂದ್ರೆ ಅವ್ನಿಗ್ ಗೊತ್ತಿರ್ಬೇಕು ಅದು ಏನ ಅದು ಅದು ಹೆಂಗ ಯೂಸ್ ಮಾಡ್ಬೇಕ ಅಂತ ಗೊತ್ತಿರ್ಬೇಕಾ ಅದು ಹಿಂಗ ಬಳಸ್ಬೇಕಂತ ಗೊತ್ತಿರ್ಬೇಕಾ ಅಲ್ಲೆಸ್ಟ್ ಕಷ್ಟಗಳ್ ಪಡ್ಬೇಕ ಸೊ ಅಲ್ಲಿ ಒಂದ್ ಸ್ಪೆಷಲಿಸ್ಟ್ ಗೊತ್ತಿರ್ಬೇಕ ಏನೇನ್ ಮಾಡ್ಬೇಕ ಅಂತದು ಸೊ ಅದಕ್ಕೆ ಕಷ್ಟೇ ಕಷ್ಟ ಕಷ್ಟ ಏನ ಕಿತ್ಕೋದಂತ ಸುಮ್ಮ್ನೆ ಈ ಇ ಇ ಒಳ್ಳೆ ಈಸಿ ಅಲ್ಲ ಅದಕ್ಕೆ ಇದಕೊಗ್ತಾರೆ ಅವ್ರು ಮಾಡ್ತಾರೆ
ಈಗ ನನ್ ಮಕ್ಳು ತೊಳು ತೊಳ ಸುಮ್ಮ ಗತ್ತಾರ ನನಗ ಅದು ಅನ್ಸ ಈಗ ನೋಡ್ ನಮ್ ಶಿಕ್ಷಕರು ಎಷ್ಟೋ ಜನ ಈಗ ಎಂ ಟೆಕ್ ಎಲ್ಲ ಮುಗಸೊಂಡ್ ಬಂದಾರ ಪದವಿ ಪೈತನ್ನು ಮಾಡ್ದವ್ರ ಅದಾರ ಎಷ್ಟೋ ಜನ ಹೇಳದಲ್ಲೇ ಮಾಡೋರ ಅವ್ರಿಗೆ ಹೇಳದ ಕಲಸ ಬಿಟ್ರ ನಡತೇತಪ್ಪ ನಮ್ಗ ಈಗ ತೋತಾರಲ್ಲ ನಮ್ಮ ಜೀವಶಾಸ್ತ್ರ ಶಿಕ್ಷಕರ ಹು ಅವರು ಮತ್ತೆ ಎಂಟೆಕ್ ನಲ್ಲೇ ಮಾಡಿದ್ದು ಏ ಐ
ಹು ಏ ಅದೇ ಆಯ ಎಮ್ಮಾ ಆದ್ರು ಆಮನ್ ಕಷ್ಟ ಆಗ್ತೈತಪ್ಪ
ಆದ್ರೂ ಅಮಂಗ ಕಷ್ಟ ಆಗ್ತೈತ್ ಗೊತ್ತಾ ನೆಕ್ಸ್ಟ್ ಈ ರೋ ತಿಂಗಳು ಇದ ನಮ ಬೇರೆ ಇದು ಬರ್ತಲ್ಲ ಸೆಮು ಅದರಲ್ ಒಂದ್ ಸಬ್ಜೆಕ್ಟ್ ಬರ್ತದೆ ಅದೊಂತ ಇದ ಇದೆ ಹ ಅದೊಂದು ಓದಕ್ಕ ಅ ಎಮ್ಮಾ ಎಷ್ಟು ಕಷ್ಟ ಪಡ್ತಾರ್ ಗೊತ್ತಾ ಅ ಅಮ್ಮ ಕಷ್ಟ ಪಟ್ಟ ಅಂತ ಎಮ ಓದ್ಬೇಕಾಗ ಆಮ್ಮ ನಂಗೆ ಹೇಳ್ಕೊಂತ ಇದ್ದಿಲ್ಲಾ ನಂಗೆ ಗೊತ್ತಿಲ್ಲ ಇದು ಅದ್ ನಂಗ್ ಕೊಟ್ಟವ್ರೆ ನಾನ್ ಹೆಂಗ ಹೇಳ್ಕಡ್ಲಿ ನಿಮ್ಗ ಈಗ ನಾ ನಿಮಗೆ ಹೇಳ್ಕೊಬೇಕಂದ್ರೆ ನಂಗೆ ಗೊತ್ತರ್ಬೇಕತಾನೆ ಅಂತ ತಾಯಾಮ ಅಷ್ಟ್ ಕಷ್ಟ ಪಡ್ತ ಇಲ್ ಗೊತ್ತ ಅವತ್ತ ನಾ ಹೋದ್ನಲಾ
ಅದೇ ಯಾವ್ದದ ನೆಕ್ಸ್ಟ್ ಸೆಮ್ ಬರ್ತತಿ ಏನದ
ಟಿ ಒ ಸಿ ಅಂತ ಅದೇ ಇದೆ ಅಷ್ಟು ಕಷ್ಟಗಳು ಪಡ್ತವ್ರ ಅಂತ ಗೊತ್ತ ಅವರು
ಅಷ್ಟ ಏನ ಅಂದ್ರೆ ಜಾಸ್ತಿ ಏನ್ ಗಣಿತೈತಾನ ಅದ್ರಲಿಗೆ ಹೆಂಗ
ಅಲ್ಲಲ್ಲಿ ಅದು ಸ್ವಲ್ಪ ಫುಲ್ಲು ಇಂಥದ್ದು ಆ ಏನ್ ಹೇಳ್ತಾರೆ ನೀನೇ ಯೋಚನೆ ಮಾಡ್ ಮಾಡ್ಬೇಕು ಅದನ್ನ ಅದಕ್ಕೆ ಬಟ್ಟಿ ಬಯಪಾಟ್ ಹೊಡ್ಕೋಣ ಆಗಲಾ
ಹ್ಮ
ನೀನೇ ಮಾಡ್ಬೇಕು ಅದನ್ನ ಅದಕ್ಕೆ ಅದು ಸ್ವಲ್ಪ ಕಷ್ಟ ಇದೆ ನಾನು ನೋಡಿದೆ ಆ ಎಮ್ಮಾ ಹೇಳ್ತಾದ್ದಲ್ಲ ನಾನು ಸ್ವಲ್ಪ ನೋಡಿದೆ ಅದ್ರಲ್ಲಿ ಕಷ್ಟನೇ ಇದೆ ಆಕಾಶ್ ಅದು
ಅಂದ್ರೆ ಅದೇನದ್ ಮುಂದ್ ಅವಶ್ಯಕತೆ ಇ ಐತೆೇನ ಅದ್ರದ ಏನಿಲ್ಲ ಸುಮ್ನೆ ಪುಸ್ ಆದ್ರೆ ಸಾಕ
ಇದೆ ಇದೆ
ಅಂದ್ರೆ ಮುಂದೆ ಕೆಲ್ಸ ಮಾಡಕ್
ಕೆಲ್ ಅಷ್ಟೇನಿಲ್ಲ ನಿಂಗೆ ಕೆಲ್ಸ ಸಿಗ್ಬೇಕಂದ್ರೆ ಕಶ ಇಕತಾರ ಪ್ರಶ್ನೆಗಳು. ಹದಿನೈದನೇ ಜಾಸ್ತಿ ಕೆಳದು ಹದಿನೈದನೇ ಜಾಸ್ತಿ ಕೆಳದು
ಹ್ಮ್ ಗಣೀತದ ಇತ್ತಂದ್ರೆ ನಡೀತದ ಮಚಿ ಗಣಿತದು ನಡೀತದ ಗಣಿತ ಅಂದ್ರೆ ಮತ್ತತ್ ಅದ್ರಲ್ಲಿ ಪ್ರಾಬೆಬಿಲಿಟಿ ಸ್ಟ
ಗಣಿತ ಅದೆಲ್ಲ ಅದು ಸುಮ್ನೆ ನೀನು ನೋಡ್ ತೋರ್ಸ್ತೀನ್ ಇರು ನೆಕ್ಸ್ಟ್ ಬರ್ತಲ್ಲ ಮುಂದಿನಲ್ಲಿ
ತಡಿ ತಡಿ ಅಲ್ಲ ಮೊದ್ಲು ಸಮ್ ಎಕ್ಸಾಮ್ ಮುಗಸ್ಕೊಪ್ಪ ನೀವು ಸುಮ್ಮ ಮತ್ತೆ ನೀವು ಚಿಂತಿ ಕೊಡಬ್ಯಾಡ
ಆಯ್ತು ಆಯ್ತಾಯಯ್ತು ಇನ್ನೇನು ಅಷ್ಟೇನಾ ಸರಿ ಇಲ್ಲ ಆಕಾಶ ಆಯ್ತಲ್ಲೆ ಹಾ